ಆರಾಮದಿಯಾ.
ಹ್ಮ್ ಅರಾಮಿದಿನಿ ನೋಡ್ ಊಟ.
ಹ್ಮ್ ನಂದು ಊಟ ಇನ ಇಲ್ಲ ನಿಂದು.
ನಂದ ಇನ ಮಾಡಬೇಕು
ಹ್ಮ್ ಏನ್ ಮಾಡಿದ್ರಿ ಇವತ್ತು ಊಟಕ್ಕ.
ಇವತ್ತ್ ಈವಾಗ್ ಮುಂಜಾನಿ ಇದು ರೊಟ್ಟಿ ಪಲ್ಯ ಮಾಡಿತ್ತು ಸುಸ್ಲಾ ಅನ್ನ ಇತ್ತಾ ಈ ಬಂದ- ಚಪಾತಿ ಬ್ಯಾಳಿಪಲ್ಯ ಇತ್ತು.
ಹ್ಮ್ ಹ್ಮ್ ಹ್ಮ್ ಹೇ ಏನಂತಂದ್ರ. ಹ ನೀನು ಇದಕ್ ಬರ್ತಿಯಲ್ಲಾ ಶನಿವಾರ.
ಹಾ
ಅವಾಗ ಇತರ ನನಗು ಒಂದ್ ಏನಂದ್ರ ಒಂದ್ ಐದ್ ಬಟ್ಲಾ ತೊಗೊಂಡುಬರ್ಬೇಕ ಸಣ್ಣ ಸಣ್ಣು ಸಣ್ಣ ಅದಾವ್ ನೋಡ ಬಟ್ಲಾ ಬಾಳ ಸಣ್ಣು ಅದಾವ್ ನೋಡ ಸ ಫ್ರೀ ಎಡಿ ಹಿಡವು ಅವು ಐದು ಬಟ್ಲ ತಗೊಂಡು ಬರ್ಬೇಕು ನೋಡ್ ನಿನ್ ಬರುವತನ್ಯಾಗ
ಮತ್
ಮತ್ತ ಒಂದ್ ಸಣ್ಣ ಪ್ಲೇಟ್.
ಹುಂ
ಸಣ್ಣ ದ್ ಅದೊಂದ್ ಸ್ವಲ್ಪ ನಮಗ್ ಕೆಲಸಾ ಹೇಳಾ ಕಾಲೇಜ್ ನಾಗ ಒಂದು ಸಣ್ಣ ಪ್ಲೇಟ್ ತಗೊಂಡಬಾ.
ಹುಂ
ಮತ್ತೇನ್ ಮತ್ತೇನ್ ಬ್ಯಾಡ ಅಷ್ಟೇ.
ಅಕ್ಕಾ ನನಗ ಒಂದ್ ಹೆಲ್ಪ್ ಆಗುದಿತ್ತು
ಏನ್
ನನ್ ಗಾಡಿ ಬೇಕಾಗೇತೀ ಅಕ್ಕಾ ನನಗ ಸಂಡೆ ಗಾಡಿ ಬೇಕಿತ್ತು
ಎದಕ್ಕ
ಅಲ್ಲಿ ಸ್ವಲ್ಪ ಫೋಟೋ ಶೂಟ್ ಹೋಟ್
ಏ ನನಗ ಅವ್ರಗ್ ಏನ್ ಸಂಬಂಧ ಇಲ್ಲಪ್ಪಾ ನಾ ಇವೆಲ್ಲಾ ಏನ್ ಕೇಳಾಗಿಲ್ಲಾ
ಏ ಅಬುದಾಯದಕ್ಕಾ ಪ್ಲೀಸ್ ಅಕ್ಕಾ
ಏ ಆಗಂಗಿಲ್ಲ ಆಗಂಗಿಲ್ಲಪ್ಪಲ್ಲ ನನಗ ಆಗಂಗಿಲ್ಲಾ ಅಲ್ಲೇ ನನಗ ನಿನಗಾದ ಎತ್ತಕ್ಕ ಆಗಾಗಿಲ್ಲಾ ನಾ ಕೊಡ ಅನ್ನ ಕೇಳಕ್ಕ ಹೋಗಾಗಿಲ್ಲ ಅವ್ರಿಗೆ.
ದೊಡ್ಡದಲ್ಲಾ ಸಣ್ಣದು ಸ್ಕೂಟಿ
ಈ ಇಲ್ಲ ಅವ್ರ ಮಮ್ಮಿ ಹೊಡಿ ದ ಅವ್ರ ಮಮ್ಮಿಗ್ ಬೇಕದ ಅವ್ರ ಮಮ್ಮಿ ತಗೊಂಡ್ ತರ ಅವ್ರ ಮಮ್ಮಿಗ್ ತೊಗೊಂಡ್ ಅಡ್ಯಾಡತಾರ್ ಅವ್ರಗ್ ಬೇಕ ಮಧ್ಯಾಹ್ನ ಅವರು ಒಂದ್ ಗಂಟೆ ಈಗ ಕಾ ಇದಕ್ ಬರ್ ತರಾ ಹಾ ವಾಪಸ್ ಅವ್ರಿ ಅವ್ರಿಗೆ ಅಡ್ಯಾಡಕ್ ಬೇಕ ಅವ ಅದನಲಾ ಹುಡುಗಾ ಅವ ಏನ್ ತಗೊಂಬಂದ್ ಕೊಡ್ತಾನ ಅವ್ರಿಗೆ ತಿನ್ನಾಕ್ ಇಲ್ಲಾ ಎಲ್ರೆ ಮನಗ್ ಹೋಗ್ಬೇಕಾಗಿರ್ತೈತಿ ಅವಾಗ ಅವನೇ ಕರ್ಕೊಂಡ್ ಅದ್ ಒಡ್ತಾನ ಅವಗ ದೊಡ್ಡ ಗಾಡಿ ಹೊಡ್ಯಾಕ್ ಬರಲ್ಲಾ ಅದಕ್ಕ ಅವಾ ಸಣ್ಣ ಗಾಡಿನೇ ತೊಗೊಂಡ್ ಅದ್ದಾಡ್ತಾನಲ್ಲಾ ಅವ ನೀರ್ ತರಾಕದು ಬೇಕಾಗ್ತೈತಿ ಅವಾ ಕೊಡಂಗಿಲ್ಲಾ ದಲ್ಲ್ ಮೊರೊವರ್ ಅದು ಛಾವಿ ಅವ್ರ ಮಮ್ಮಿ ಕಡೆ ಇರ್ತೈತಿ ಅದಕ್ ಅವ್ರ ಮಮ್ಮಿಯ ಛಾವಿ ಕೊಡಂಗಿಲ್ಲಾ ಅವನಿಗೆ ಅದಕ್ಕ ನಿಮ ನಿಮ ನಮ್ದೇ ಐತಲಾ
ಏ ನಮಗ ಕೊಡ್ಬೇಕಲ್ ಮಮ್ಮಿ ಅಬುದೇ ಅಸಾಲಿಂದ ಐತ ಅದು.
ಹಾ ಮತ್ತೆ ಐಯ ಅನಿಯಾ ಕಾಸ ಅಲ್ಲಿಗ ಹೋಂಟಿ
ಅಲ್ಲಿ ಹಿಂದ ಒಂದ ಇದು ಮಾಡಾರ ಆಕಾಶಂದ ಸೀಟಿ ಅಂತ.
ಹುಂ
ಅಲ್ಲೇ ಹೋಗ್ಬೇಕು
ಹೋಗಲ್ಲಾ ಇದೇ ಗಾಡಿ ಇಸ್ಕೊಂಡೆ ಹೋಗು ಪಪ್ಪನ್ ಕೇಳ ಹೋಗು
ಅಯ್ಯ ಪಪ್ಪಾಕ್ಕ ಎಲ್ಲಿ ಕೊಡ್ಬೇಕ ಅವಾ
ಕೇಳಿ ನೋಡು ಕೊಟ್ರು ಒಯಿ ಇವ್ರ್ದಂತು ಬೇಡ ಅವ್ರ ಮಮ್ಮಿಗ್ ಬೇಕಾವ್ ಕೊಡಲ್ಲಾ ಅವ್ರ ಮಮ್ಮಿನೇ ಕೊಡಲ್ಲಾ ಅವ್ರ ಮಮ್ಮಿ ಕಡೆ ಇರುತ್ತೆ ಚಾವಿ ಇವನ್ ಕಡೆ ಇರಂಗ ಇಲ್ಲದು ಕೇಳಾಕರೆ.
ಮಮ್ಮಿ ಬೈತಾರ ಹ್ಮ್ ಹ್ಮ್ . ಬೇಕಿದ್ರೆ ಸ್ಯಾಟರ್ಡೆ ಬರವತ್ನಾಗ ಅವ್ನ್ ಜ್ಯೋತಿ ಬಾವ್. ಅವ ಬರೋದಿನ ನನಗ್ ಕನ್ಫರ್ಮ್ ಇಲ್ಲ ಗೊತ್ತಿಲ್ಲ ಬರ್ತಾನೆ ಇಲ್ಲ.
ಹೆ ಬರೊದ ಹೇಳಿಬುಡು ತ.
ಇಲ್ಲ ಆಗಲ್ಲ. ಈ ಏನ್ ಗೊತ್ತು ನಮ್ ಅ್ಯನ್ಯಲ್ ಡ ಐತೆಲ್ಲ ನಾವು ಡಾನ್ಸ್ ಮಾಡಡಕತ್ತೀವಿ ಯಾ ಸಾಂಗ್ ಗೊತ್ತು. ಸಕ್ಕತಾಗೋಳೆ ಡಾನ್ ಅದೆದ್ನ.
ಹ್ಮ್ ಹ್ಮ್ ಹ್ಮ್ ಹ್ಮ್.
ತುಮ್ ಹಿ ಹೋ ದುನಿಯಾ ತುಮ್ ಏನಯ್ತಲ್ಲದು.
ಹ್ಮ
ಅದು ರಶ್ಮಿಕಾಂದ ರೀಸೆಂಟ್ ಆಗಿ ಬಂದೈತಲ್ಲ ಫಿಲ್ಮ್.
ಹ್ಮ
ಅದು ಅದು ಇನ್ನ ಒಂದ ಯಾವ್ದ ಅಂತ ಅಂದ್ರ ಇನ್ನೊಂದ ಯಾವ್ದೇ ಸಾಂಗ್ ಐತಿ ತೆಲುಗು ಏನ್ ಯಾವ್ದೇ. ವಿಜಯ್ ದಳಪತಿದು. ಅದು ಮಾಡಕತ್ ಮಸ್ತ್ ಮಾಡನ್ ನನಗ್ ಎರಡ್ ಪ್ರೈಸ್ ಕೊಡ್ತಾರೆ ಗೊತ್ ತ ನಮ್ಮ್ ಟ್ರಾಫಿ ಎಷ್ಟು ದೊಡ್ಡು ದೊಡ್ಡುವು ಅದಾವ ಗೊತ್ತಾ.
ಹ್ಮ್
ಮಸ್ತ್ ನನಗ ಒಂದ್ ಫಸ್ಟ್ ಪ್ರೈಜ್ ಬರ್ತೈತಿ.
ಅ ಅ ಅ ಕುಡ್ತಿ.
ನೋಡ್ಬೇಕು.
ಬರ್ಲಾ.
ನೋಡ್ತೀನ್ ನಿನಂದ ನಾ ಗ್ಯಾರಂಟಿ ಇಲ್ಲ.
ಎದು ಸಲಗಿ.
ಎ ಇಲ್ ನೋಡ್ಬೇಕ ಯಾಕಂದ್ರ ಅವತ್ತೇ ಮುಗ್ದಿರ್ತೈತ ಅವತ್ ಎಷ್ಟ ಆಗತ್ ನಮ್ದು ಎಂಟೂವರೆಗ ಮುಗಿತೈತ್ ನಮ್ದು.
ಓ ಅರ್ದ್ರ ಮರ್ದಿಸ ಬಂದ್ರು ಹಂಗ್ಗೆಳತಿಯಾನ್ ನೀ.
ಹ ಮತ್ತ ಬಂದ್ರ ಹೆೇಂಗ ಬರ್ಲಿನ. ಬಂದ್ರಬಿ ಅವವತ್ತ ಒಂದ ದಿನ ಇರೋದ ಆಗ್ತೈತಿ ಮತ್ ನಾನ್ ಸೋಮಾರನು ಶೂಟಿ ಮಾಡಿ ಅಲ್ಲೇ ಮುಕೋತೀನಿ ಮನ್ಯಗೆ.
ಐ ಮತಾ ಹಂಗಂದ ಸಂಡೆ ಬರ್ತಿ ಏನಾ.
ಅದೇ ಮತ್ತೆ ಅ ಸಂಡೆ ಬಂದ್ರರ ಆನ ಹೆಂಗ ಏನು. ಆದ್ವ ಕರೆಕ್ಟ್ ಅಂಗಿಲ್ಲಾ ವಿಚಾರ ಮಾಡಬೇಕಿನ್ನ. ಏನ್ ಮಾಡ್ಬೇಕಂತ ಹ್ಮ. ಡಾನ್ಸ್ ಅಂತು ಮಸ್ತ್ ಮಾಡಕತ್ತೇವಿ ಅದು ಏನೋ ಬರಲಾಗಿತ್ತು ಬೆಳಗ್ ಬೈದ ಬಿಟ್ರ ಮೇಡಮ್. ಅದಕ್ಕಂತ ಎಲ್ಲರೂ ಹುಡುಗಿಯರ ಅಪ್ಸೆಟ್ ಆಗ್ಬಿಟ್ಟು ನಾವ್ ಮಾಡಂಗಿಲ್ಲ ಅಂತ ನಿಂತತ್ಬಿಟ್ಟು.
ಹ್ಮ್ ಮಾಡ್ತರಿ ಎಲ್ಲಿ ಸದ್ದ.
ಮಾಡಕತ್ತೀನಿ ಆದ್ರೆ ಈ ಹುಡುಗ್ಯರ ಒಂದ್ ಸ್ವಲ್ಪ ದಿವಾಕ್ ಮಾಡಕತ್ತಿದ್ರು.
ಹ್ಮ್
ಜಗಳ ಮಾಡ್ಡಬಿಟ್ಟೆನಾ ಅವ್ರು ಜೊತಿ. ಮತ್ತೆ ಇವತ್ ಮುಂಜಾನೆ ಏನಾಗಿತ್ತು ನೀರ್ ಬಂದಿದ್ದಿಲ್ಲ ಬಿಸನಿರ್ ಒಂದ್ ಸ್ವಲ್ಪ ಇಲ್ಲಿ ಮ್ಯಾಲ ನಿ ಅದಕ ಸ್ಪೀಡಾಗ್ ತಳಗ ಹೋಗಿ ಯಾಕ ಬಿಸ ನೀರ್ ಬರಕತ್ತಲ್ಲಕ್ಕ ಅಂತಂದೆ ಆಕಿ ನೀರ್ ಇಲ್ಲಾ ನಮ್ ಗು ಇವೇ ಬರ್ತಾವ ನೋಡಿಲ್ಲಿ ಅಂತ ಅಂದ್ ಟ್ಯಾಪ್ ಆನ್ ಮಾಡಿ ಚ ಚಾಲು ಮಾಡಿ ತೋರ್ರಿಸಿದಲಾ. ಬಿಸಿನೀರ್ಗಳ್ಯಾತಿದ್ವು ಅಯ್ಯಪ್ ಇಲ್ಲಿ ಬಿಸಿನೀರ್ ಬಿಳಕತವ್ಲೆ ಇಲ್ಲಿಂದಾನೇ ವೈತಿನಿ ಬಿಡು ಅಂತ ತಗೊಂಬಂದ್ಬಿಟೆನ್ನ ಸೀದಾ ಮ್ಯಾಲಿ. ಪೂರಾ ಸಿಟ್ಟುಬಂದ್ಬಿಡ್ತ ಅಕಿಗಿ.
ಹ್ಮ್ ಬರ್ಲಿ ಎನ್ ರೊಕ್ಕ ಕೋಟ್ ಇರ್ತೀವಿ.
ಅಷ್ಟೇ ಅದ್ಕೆ ಸುಮ್ಮದೇ ಫುಲ್ ಸಿಟ್ ಮಾಡ್ಕೊಂಡು ಒದ ಒದ್ರಾಡುದೇ ಒದ್ರಾಡುದೆ ಇದು ಓಣಿಗ್ ಕೇಳುಸುವಂಗ.
ಯದಕ್ ಹೋದ ತರಕ ಕೊಟ್ಟಿರ್ತಿವಿ ಮತ್ತ ಬಿಸ್ನೀರ್ ಬರ್ಲಿಕ್ಕ ಆಗಿದೆ ಅದು.
ಅಷ್ಟೆ ನನಗ್ ಏನ್ ಅಂದಿಲ್ಲ ಅವ್ರ ಅವ್ರ ಮಕ್ಳ ಸಿಟ್ಟ್ ಸದ್ಯ ನನ್ ಮ್ಯಾಲ ಸಿಟ್ ಬಂದಿತ್ತ ಅಂದ್ರ ನಿನ್ ಮ್ಯಾಲ ಓದ್ತಾಡ್ತ ಇದ್ನಿ. ಈಗ ಬಾಂಡೆ ಎತ್ ಹಿಡದು ಬಾಂಡೆ ಕುಕ್ಕರ್ಸುದ ಮಾಡ್ತಾಳಲ್ಲ ಹಂಗತ್ಲೆ.
ಹಾಂಗನಾ ಹಾ ಹಾ
ಹಂಗತ್ಲೆ ಹೋಲ್ ಬಿಡು ನನಗೇನ್ ಆಗೋದ ಐತ್ ನನಗ್ ಬಿಸ್ನೀರ್ ರ್ಬೇಕಿತ್ ತಗೊಂಬಂದೆ ಮುಗಿತ್ ಅಷ್ಟ ಅಂತ ಸುಮ್ನಗಿಬಿಟ್ಟೆ.
ಹ್ಮ್
ಹಂಗಾಯ್ತ.
ಮಸ್ತ್ ಮಾ ಮಸ್ತ್ ಐತ್ಯ ಯಾವಾಗ ಚಾಲೂ ಆಗುತ್ತ ಅದು ಫಂಕ್ಷನ್.
ನಾಲ್ಕು ಗಂಟೆಕ ಸಂಜಿಕ್
ನಾಲ್ಕ್ ಗಂಟೆ ಮತ್ತ ಎರಡ್ ಅಂದಿದಿಲ್ಲ ನೀ
ಅದು ಊಟ ಅದೆಲ್ಲ ಮುಗಿಸಿ ವಾಪಸ್ ಬರುತ್ಲೆ ಮೂರುವರಿ ಆಗ್ತೈತಿ ಮೂರುವರಿ ಚಾಲು ಮಾಡ್ತಾರ ಮೂರುವರಿಂದ ಒಂದ ನಾಲ್ಕು ಗಂಟೆ ಮಟ್ಟ ಪ್ರೈಸ್ ಕೊಡೋದ ಆತೈತ. ಬಾಳಕೊಂಡ ಫ್ರೈಸ್ಇದಾವ ಹೇ ನನಗ ಒಂದ ಟ್ರೋಫಿ ಬರ್ತೈತಿ.
ಎರಡಕ್ ಬರ್ಲೆನ್ ನಾ ನಾಕಕ್ ಬರ್ಲಿ.
ಎಡಕ್ಕೆ ಬಾ ಅಲ್ಲ.
ಹ್ಮ.
ಎರಡ್ ಗಂಟೆಗ ಇಲ್ಲಂದ್ರ ಒಂದ್ ಗಂಟೆಗ.
ಹ್ಮ್
ಹ್ಮ್
ಏ ಒಂದ್ ಗಂಟೆಗ್ ಬಿಡ್ತೀನ ನಾ
ಏ ಆಕ್ಚುಲಿ ಕರ್ಕೊಂಡು ಬರ್ಬ್ಯಡ ಅಂತ ಅಂದಿದ್ರು. ಓ ಗೊತ್ತ ಅದೇ ಹೇಳ್ಯಾರ ಗೊತ್ತಾ.
ಏನಂತ.
ಕರ್ಮ ಕಾಂಡಾ ಅಪ್ಪ ಯಾರನ್ನುು ಕರ್ಕೊಂಡು ಬರಕ್ ಹೋಗ್ಬ್ಯಾಳ್ರಿ ಹೇಳ್ಬಿಟರಿ ಪೇರೆಂಟ್ಸ್ ಅಷ್ಟೇ ಬರ್ಬೇಕ.
ಅದೇ ಮತ್ ಅದಕ್ ಮೆಸೇಜ್ನ ಹಾಕಿದ್ರು ಪೇರೆಂಟ್ಸ್ ಮೀಟಿಂಗ್ ಬರ್ಲ
ಹ್ಮ್
ಮತ್ ನಾ ಬರ್ತೀನಲ್ಲ ಮಂಜು ಹ
ಪೇರೆಂಟ್ಸ್ ಇರಲಾಕಿಲ ನಾ ಒಂದ್ಸಲ ಕೇಳ್ತೀನಿ ತಡಿ ನಾಳೆ ಇವ್ರಿಗ್ ಯಾರಿಗಾರ ಕೇಳ್ತೇನ ನನ್ ತಮ್ಮ ಬರ್ತಾನ್ರಿ ಅಂತ ಅಂದ
ಹ್ಮ್
ಹ್ಮ ಅಂತಂದ್ರ ಒಬ್ಬ ಕರ್ಕೊಂಡ್ ಬರುವ
ಅಲ್ ರಂಗೋಲಿ ಐತ್ ನೋಡ್ ಉರಾಗ್ ಹ್ಮ್
ಹ್ಮ್
ಹ್ಮ ಹ್ಮ್ ಹ್ಮ್ ತಡಿ ಅಕ್ಕ.
ಏಯ ಏನಂತಂದ್ರ. ಏನ್ ಗೊತ್ತೇನ ನಂಗ ಶ್ವೇತಾ ಪ್ಯಾಂಟ್ ಕಳ್ಸಕತಳ ಗೊತ್ತಾ. ಇಡಾಕ ಬಡಾ.
ಹ್ಮ್
ಹಾ ಏನಂತಂದ್ರ. ನಾ ಹೇಳಿದ್ದ ಅಕಿಗಿ ಇಡಾಕ ಎನ್ ಹೋಗ್ಬಡ ನೀ ತಗೊಂಬಾರವಾ ಅಂತಾ. ಆಮೇಲೆ ಅವ್ರ ಪಪ್ಪಾ ತಗೊಂಬಂದಾರ ಇವತ್ತ ನನಗ ಹೋಗಿ ಇಸ್ಕೊ. ಆಗ್ಲಿಲ್ಲ ಮತ್ತ ಅವ್ರ ಪಪ್ಪಾ ಅವ್ರ ಕಡನೇ ಇಟ್ಕೊಂಡಾರ ಶ್ವೇತಾರ ಪಪ್ಪಾ.
ಅವ್ರ ಕಡೆ ಪ್ಯಾಂಟು.
ಹ್ಮ ಹ್ಮ.
ಅವ್ರ ಕಡೆ ಇಟ್ಕೊಂಡಾರ ನಾಳೆ ಬೆಳಿಗ್ಗೆ ಹೋಗಿ ಇಸ್ಕೊಂಡು ಬ.
ಹಾ.
ಅವ್ರ್ದೇ ಅಕ್ಕಿಂದೆ.
ಹ್ಮ ಹ್ಮ.
ನಂಗ್ ಬೇಕಿತ್ತು.
ಹ್ಮ ಹ್ಮ.
ಏ ಏನಂತಂದ್ರ ಮಮ್ಮಿಗೆ ಆಮೇಲೆ ಹೇಳ ಅದು ಪಿಂಕ್ ಕಲರ್ ಅಯ್ತಲ್ಲಾ. ಅದನ್ನ ಇಟ್ಟ ಕಳಸ್ತ್ರಿ ನನಗ.
ಎನ್.
ಡ್ರೆಸ್ ಇಟ್ಟ ಕಳಸ್ರಿ ಯಾವದ್ರ ಒಂದ್ ಚೋಲೋದ ಆನ್ಯುವಲ್ ಡೇಗ ಹಾಕೋಣಾಕಂತ. ಯಾವದ್ರ ಒಂದ್ ಕಳಸ್ರಿ ಅನ್ಯುವಲ್ ಡೇ ಗ ಹಾಕೋಣಾಕ ಬೇಕ ನೋಡ್ರಿ ಕುರ್ತಾ. ಸುಮ್ಮ ನಾರ್ಮಲ್ ಆಗಿ ಚೆಂದ್ ಕಾಣ್ಬೇಕ ಅಷ್ಟೇ ಬಾಳ ಗ್ರ್ಯಾಂಡ್ ಇರದಲ್ಲಾ. ಅಷ್ಟ್ರಾಗಿ ಇರ್ಬೇಕು. ಅಂತದ ಇಟ್ಟು ಕಳಸ್ರಿ ಅಂತಂದು ಮಮ್ಮಿಗೆ ಹೇಳ. ನಾಳೆನೆೇ ಕಳಸ್ರಿ ಅಂದ್ರ ನಂಗ ಒಂದ ಸ್ವಲ್ಪ ನೋಡಕದು ಹಾಕೊಣಾಕ ಅದ ಬರ್ತತಿ ಯಾಕಂದ್ರ. ನಾಡ್ದ ಮುಂಜನೆ ಒಂಬತ್ತ ಗಂಟೆಗೆ ಹೋಗ್ಬೇಕ ನಾ.
ಹ್ಮ್.
ಅದಕ.
ಹ್ಮ್.
ಕಳಿಸ್ರಿ ಕಳಸಂತಂದ ಹೇಳ ಮಮ್ಮಿಗೆ. ನಾಳೆ ಪಪ್ಪಾ ಹೋಗ್ತಾರ ಎನ್ ಡ್ಯೂಟಿಗೆ ನಾಳೆ ಯಾವಾರ ಹೇಳ ಫ್ರೈಡೇ ಫ್ರೈಡೇ ಬರ್ತಾರ ಮುಂಜ.
ಸ್ಯಾಟರ್ಡೇ .
ಸ್ಯಾಟರ್ಡೇ ಹೋಗ್ತಾರಲ್ಲ ಅಂದ್ರೆ ಫ್ರೈಡೆ ಕಳಸ್ರಿ ನಂಗ್ ನಾಳೆ. ಹ್ಮ್ ಒಂದಿಷ್ಟ ಫೋಟೋ ಕಳಸ ನನ್ಗ್ ಯಾವ್ಯಾವ ಡ್ರೆಸ್ ಅದಾವ ಅಂತಾ.
ಹ್ಮ.
ಅದು .
ಅಕ್ಕಾ ನಿಂದ ನಿಮಗೆ ಯಾರರ ವೈಫೈ ಕನೆಕ್ಟ್ ಆಗುತ್ತಾ.
ಇಲ್ಲ ಯಾರದೂ ಆಗಲ್ಲ
ನಿಮ್ ಫ್ರೆಂಡ್ಸ್ ದ ಅಕ್ಕರ್ದು.
ಇಲ್ಲ ನಾ ಯಾರ್ದು ಕನೆಕ ಮಾಡಸ್ಕೊಳಲ್ಲಾ ನಂದೇ ಆಕ್ಚುಲಿ ಖಾಲಿ ಮಾಡಂಗಿಲ್ಲ ನಾನು. ಅದುಕ್ಕಂತದ ಒಂದು ವರಿ.
ಖಾಲಿ ಮಾಡಂಗೆಲ್ಲಾ ನಾನ್ ನೋಡಂಗ ಇಲ್ಲ ಫೋನೇ ನೋಡಲ್ಲ ಮಕ್ಕೂಳವಾಗ ಅಷ್ಟೇ ನೋಡ್ತೀನಿ.
ಹ್ಮ್ ಖಾಲನ ಆಗಲ್ಲ ಬಾಳ್ ನೋಡದ ನಿ ದಿನಾ
ಇಲ್ಲ
ಹ್ಮ್
ಹ್ಮ್
ಬಾಳ್ ನೋಡ್ತೆ ಅಂತ ಮಾಡತದ
ಇಲ್ಲ ಮೂೋಡ ಕಲ ನಾ ಮುಂಜಾನೆಂತೂ ಟೈಮ್ ಇರಲ್ಲ ನೋಡಕ್ಕ
ಹಾ
ಒ ಮುಂಜಾನೆ ಅಂತೂ ಟೈಮ್ ಇರಂಗಿಲ್ಲ ನೋಡಕ್ಕ
ಹಾ
ಹ್ಮ್ ದಿನ ಪೂರ್ತಿ ಕಾಲೇಜ್ನಾಗ ಇರ್ತಿದವಿ ನೋಡಂಗಿಲ್ಲಾ ಸಂಜೆೆಗೆ ಬಂದ ಮೇಲೆ ನಾನ ಫುಲ್ ಸುಸ್ತ ಆಗ್ಬಿಟ್ಟಿರ್ತೈತಿ ಬಂದ ಮೇಲೆ ಒಂದು ಅರ್ಧರ್ ತ ಸ್ಪೂನ್ ಇರ್ತ ಅಷ್ಟೇ ಅದಾದ್ಮೇಲೆ ನನ್ ಕೆಲಸ ನ ಮಾಡಕೊಂಡು ಓದುದು ಬರೋ ಬರಿ ಎಂತ ಮಾಡದ್ಿಲ್ಲಂದ ಮುಗು ಹೋಗ್ಬೇ ಅಷ್ಟೊಂದ ಊಟ ತಗೊಂಡ್ ಬರ್ತೀವಿ ಊಟ ತಗೊ ಅಂದು ಊಟ ಮಾಡಿ ಮಕ್ಕೊಂಡುಕ್ಕಳಿಗೆ ಮುಗ್ದ ಹ್ತದೆ ಟೈಮ್ಂದು ಬತೆ
ಅಕ್ಕ ನಿನ್ ಮೊಬೈಲ್ದಾಗ ಅದು ಬೀಜಾಮ ಇದು ಅಪ್ಡೇಟ್ ಮಾಡ
ಹ್ಮ್ ಮಾಡ್ತೀನಿ ಒಂದ್ ಸೆಕೆಂಡ್ ಇರು ಮಾಡ್ತೀನಿರು
ಹಾ
ಹ್ಮ